ಏನ್ ಮಾಡ್ತಾ ಇದೀಯೋ
ಈ ಬಂದೆ.
ಅದರ್ಸ.
ಅಲ್ಗಿದ್ದೆ.
ಚಾವ ಆಯ್ತಾನ.
ಆ
ಟಿ ಅದು ಕುಡದಾ
ಎಟೀ ಕಾಫಿ ಚಾಯ್ ಏನು ಕುಡಿಯಲ್ಲ
ಯಾಕೊ ಮಾರಾಯ ಏನ ನನಗ್ ಅಂತದ್ದ.
ಹ ಹೊಲ ಬಿಟ್ಟೇನಾ ಪಿ ಯು ಎಲೆ.
ಹೌದಾ..
ಹ.
ಮತ್ತ.
ಹೇಳ್ಬೇಕು.
ಹೇಳನು. ಆ
ನೀಲ್ಲಿದಿ ಕಾಲೇಜ.
ಇಲ್ಲೆ ಇದ್ದೇನ.
ಕೊನೆ ಪೀರ್ಡ ಹರ್ದಿತ್ತು.
ಕೊನೆಯ ಗಣಿತ.
ಗಡಿತ.
ನೋಡ್ಬಕ್ ನಾನು ಇನ್ನು ನಾಕ್ ನಾಕಕ್ ಗಂಟೆಗ್ ಹೋಗ್ತೇನೆ.
ಹ್ಮ.
ಮತ್ತೆ.
ಕೆಲ್ಸೈತೇನ
ಕೆಲಸ ಏನಿಲ್ಲ.
ಹಾ.
ಹ್ಮ ಕೂತಿದೆ ಅಲ್ಲ ಆಕಡಿಂದ ಈ ಕಡೆ ಈ ಕಡೆದ ಆಕಡೆ ಅಡ್ಡಾಡೋದು
ಮತ್ತೆ ಏನಿಲ್ಲ ಪೀಜಿ ಬಂದೆ ಕೈ ಕಾಲ್ ತ. ಕಂಡಿ ಕೂತ್ತಿದ್ದೆ ಈಗ.
ಹಾ.
ರಾಶ ಕೊನೆ ಬಿಡ್ ನಾವು ಬಂಕ್ ಹಾಕಿದ್ರವಿ.
ಹ್ಮ್. ಇ ಪೇಪರ್ ಅಂತಾರ ಯಾವಾಗ ಯಾವ ಏನತ್ತಾರ.
ಹಾ.
ಇದು ಇದು ಏನತ್ರ ಮ್ರೆ ಪೇಪರ್ ಪರೀಕ್ಷೆ.
ಪರೀಕ್ಷೆೆಗೆ.
ಹ್ಮ್ ಅವ ಹೇಗುದು.
ಒಂಬತ್ತಕ್ಕೆ ಹತ್ತಕ್ಕೆ ಹನ್ನೊಂದಕ್ಕೆ.
ಹಗೆದ. ಅಂದ್ರೆ ಸೆಂಪ್ ಪರೀಕ್ಷೆ.
ಸೆಮ್ಮ ಕೊ ಕೊನೆ ಪರೀಕ್ಷೆಯೆ.
ಹ.
ಕೊನೆ ಪರೀಕ್ಷೆ ಮುಗಿಯದು. ಜೂನು ಜೂಲೈ ಮುರುಕ್.
ಸು ಮಳೆ ಬೆಳಿ ಹೆಂಗದ
ರಿ ಹೋಗಿಲ್ಲಲ್ಲ
ಅಲ್ಲ ಇರೋದ ಕಡೆನ ಹೇಗಿದೆ ಅಂದೆ
ಈರ ಕಡೆ ನೀ ಹೆಂಗಿದೀಯ ನಿಮ್ ಕಡೆ ಹೆಂಗಯ್ತಾ ಹಂಗೆ
ನಮ ಕಡೆ ಬಿಳಿ ಮೋಡ ಈಗ ಸ್ವಲ್ಪ ಮೂೋಡಸ್ತಾರ್ದು ಒಂಂತರ ಮೋಡ ಕಾಯ್ದ ವಾತಾವರಣ ಇತ್ತು ಈಗ ಸ್ವಲ್ಪ ಕಡಿಮೆ ಆಗೆ ನೀಲಿ ಆಕಾಶ ಅದ್ರ ಮೇಲೆ ಮೋಡ ಒ ತರ ಚೆನ್ನಾಗಾಗಿದೆ ಇಲ್ಲೇ ಮೈದಾನದಲ್ಲಿ ಕೂತಿದ್ದೀನಿ ಎಲ್ಲರು ಆ ಆಟಾಡ್ತವ್ರ
ಹಾ ನಾ ಇರ ಕಡೆ ಕರೆಂಟಏ ನಿಲ್ಲಂಗಿಲ್ಲ ಹೋಗ್ತತೆ ಬರ್ತೈತಿತೆ ಅವಾಗ
ಹ್ಮ್ ನಿಂಗ ಅಲ ಇದು ಒಂದ ಅದು ಏನತ್ತಾರೆ ಅಯ ಸದ್ಯ ಅಂದ್ರೆ ಗೊತ್ತಲ್ಲ
ಸದ್ಯ
ಶ್ರದ್ಧೆ ಶ್ರದ್ಧೆ
ಶ್ರದ್ಧೆ
ಶ್ರದ್ಧೆ ಅಂದ್ರೆ ಡೆಡಿಕೇಶನ್ ಅತ್ತ
ಹ ಕೊಚ್ಚು
ಹಾ ಅದು ಮೊನ್ನೆ ಒಂದ್ ಅದೇ ಆರ್ತ ಇದ್ದೆ
ಹಾ
ಈಗ ಕಖಚಾತ್ ಒಬ್ನು ಇದು ಇರ್ತಾನೆ
ಎಂಥದ್ದು ಪಚ್ಚ
ಪಚಾ ಅಲ್ಲ ಕಚಾ ಕಚಾ ಈಗಾಗಿ ಕಲ್ಯಾಗ ದೇವತೆ ಮತ್ತೆ ರಾಕ್ಷಸನೋಡು ಯುದ್ಧ ಇದಾಗ್ತಿತ್ತಲಾ
ಹಾ
ದೇವತೆಗಳು ಸೋಲ್ತಾ ಇದರು ಅದು ಎದಕಂದ್ರೆ ಈ ರಾಕ್ಷಸ ರಥ ಒಬ್ಬ ಗುರು ಇದ್ದ
ಗುರು
ಹಾ ಆ ಗುರು
ಜಾಸ್ತಿ ಶತ್ ಇದೆಲ್ಲಾ ಇದ್ದಿದ್ದ ದೇವ್ರ ಹತ್ರ ತಾನೆ
ದೇವರಲ್ಲ ದೇವತೆಗಳು ಅಂದಿದ್ದವು ದೇವತೆಗಳು ಅಂದ್ರೆ ಅಂದ್ರೆ ಅವು ಪೊಸಿಷನ್ಸ್ ತಾರೆ ಹೆಂಗ್ ಗೊತ್ತಾ ಈಗ ಹೆಂಗ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರಾ ಆತರ ಪೊಸಿಷನ್ ದೇವ್ ಅಂದ್ರೆ ಮತ್ತೆ ವಿಷ್ಣು ಅವ್ರರೆಲ್ಲ ಇವ್ರಗೂ ದೇವ್ರ ಅಂತ ಅೇ ಆಡು ಭಾಷೆ ಇಲ್ಲ ಆದ್ರೆ ದೇವತೆಗಳು ಅಂದ್ರೆ ಇವರು ಇಂದ್ರ ಸೂರ್ಯ ಈ ತರ
ಹಾ ಹಾ ಹಾ
ಕಡೆ ರಾಕ್ಷಸರು ರಾಕ್ಷಸ ಎದಕ್ಕೆ ಶಕ್ತಿವಂತರಗರುತ್ತೆ ಇರ್ತಾರೆ ಅಂದ್ರೆ ಅವ್ರ ಹತ್ರೊಬ್ರು ಗುರು ಇರ್ತಾರೆ ಶುಕ್ರಾಾರ್ಯ ಅಂತ ಅವನು ಅವನಿಗೆ ಒಂದ್ ಮಾಂತ್ರ ಬರ್ತ ರ್ತದ ಸಂಜೀವಿನಿ ಮಂತ್ರ
ಹಾ ಸಂಜೀವನಿ ಅಂದ್ರೆ ಅದು ರ
ಅದೇ ಅದೇ ಹಾ ಅದೇ ತರನೇ ಹಾ ಅದೇ ಆದ್ರೆ ಇದು ಮ ಅತ್ರ ಇದು ಸಂಜೀವಿನ ಮಂತ್ರ ಏನಂದ್ರೆ ಈಗ ಯಾರ್ರೆ ಸತ್ರ ಅವಿಗೆ ಆ ಮಂತ್ರ ಕಿವಿಲ್ ಊದ್ಕಸ ಬದುಕಸ್ ಬಿಿಡ್ತಿದ್ರು ಈ ತರ ಇರುವದು ದೇವತೆಗಳ ಹತ್ರ ಆತರ ಯಾರೂ ಇಲ್ಲ ದೇವತೆಗಳ ಹತ್ರ ದೇವತೆ ಸೈನ್ಯ ಸತ್ತ ಅಂದ್ರೆ ಸತ್ತವ್ರರು ಯಾರು ಬದುಕಿನ ಆಗ್ತ ಇಲ್ಲ ಆದ್ರೆ ಈ ಕಡೆ ಬದುಕ್ತಿದ್ರು ಈಗ ಏನ್ ಮಾಡ ಹ ಎಲ್ಲ ಹೋಗಿ ಕಸಾತ್ ಒಬ್ಬ ಮನಿ ಇರ್ತಾನ ಅವ್ನಿಗೆ ಕೇಳ್ತಾರೆ ಸರಿ ನ ಮಂತ್ರ ತಿಳ್ಕೊಂಬ ಬಂದು ನಿಮ್ಗೆ ಹೇಳ್ತೇಿ ಅಂತಾನ ಆ ಮಂತ್ರ ತಿಳ್ಕೋಬೇಕಲ್ಲಾ ಈಗ ಕಲಿಯಕ್ ಯಾರ ಹತ್ರ ಹೋಗ್ಬೇಕು ಆ ಗುರು ಹತ್ರ ನೆ ಹೋಗಬೇಕು ಅವನ್ ರಾಕ್ಷಸರ ಹತ್ರ ಇರ್ತಾನ ಗುರು ಸರಿ ಹ ಆದ್ರೂ ಗು ಗುರು ಗೊತ್ತ ಇರ್ಲಲ್ಲ ಇವನು ದೇವತೆಗಳು ಕಳಸಿದಾರ ಅಂತ
ಹ್ಮ ಹಾ
ಸರಿ ಕಲ್ಸ್ತೀನಿ ಕಲ್ಸಕಿಂತ ಮುಂಚೆ ಗುರು ಸೇವೆ ಮಾಡಬೇಕು ಇಲ್ಲಿ ನೀ ಕೆಲಸ ಮಾಡ್ಬೇಕು ಅಪ್ಪಾ ಅದು ಇದು ಅಂತ ಸರಿ ಮಾಡ್ತಾರೆ ಮಾಡಕ್ ಸ್ಟಾರ್ಟ್ ಮಾಡ ಎಲ್ಲ ನೀರು ಸೇಡೋದು ಊಟ ಮಾಡೋದು ಕಸ ಬಳಿಯೋದು ಬಟ್ಟೆ ಹೋಗಿಯೋದು ಏನೇ ಇದ್ರೂ ಎಲ್ಲ ಕೆಲ್ಸ ಮಾಡ್ತಡ್ತಾನ. ಗುರುಗಳು ಮನ ಕರ್.
ಹಾ ಹಾ.
ಬಾಳ ದಿನ
ಯಾಕ ಅವನಿಗೆ ಸರಿ ಮಾಡಿದ್ರ ಅಂತ ಗೊತ್ತ. ಅನ್ಸುತ್ತ
ಇಲ್ಲ ಆ ವಿದ್ಯ ಅಂತ. ಮಹತ್ವದ್ದು ಅದಕ್ಕೆ ಎಷ್ಟು. ಎಸ್ಟು ಇದು ತ್ಯಾಗ ಮಾಡ. ಯಾಂದ್ರೆ ಇವನಿಗಷ್ಟು. ಇದಾಗ್ಬೇಕು ಏನತ್ರ ತ್ರು ಪ್ತಿ ಆದಾಗಿ ಅವ್ನು ಹ ಹೇಳಳ್ಕೊಡೋವನು ವಿದ್ಯ. ಸರಿ ಈಗ ಅವಿಗೆ ಒಬ್ಳು ಮಕ್ಕ. ಇರ್ತ.
ಹ್ಮ.
ಮಗಳಿಗೆ ಕಚಾ ಅಂದ್ರೆ ಬಹಳ ಚೆನ್ನಾಗಿ ಗೆಳತನ ಇರುತ್ತೆ ಕಚ ಅಂದ್ರೆ ಬಹಳ ದೊಡ್ಡ ಗೆಳಯ ಇರ್ತಾನೆ.
ಯಾರಿಗೆ ಯ ಮಗಳ ಇರ್ತಾರೆ
ಗುರುಗಳಿಗೆ.
ಹಾ.
ಆ ಗುರುಗಳ ಮಗಳು ಇರ್ತ ಇಲ್ಲ ಇಲ್ಲ ಕಛಾ ಅಂದ್ರೆ ಮುನಿಯ ಅವ್ನ ಕಲ್ಕೊಂಡ್ ಬರ್ತ. ಅಂದಿದ್ನಲ್ಲ
ಹ ಅವ್ರ ಮಕ್ಳಿಗೆ ಕಛಾ ಅಂದ್ರೆ ತುಂಬಾ ಇಷ್ಟನಾ.
ಹಾ ಹಿಂಗಿರುತ್ತಾ. ಹೀಗಿರುವಾಗ ಕಚಾ. ಅದು ಕೆಲ್ಸ ಮಾಡ್ತಿರ್ತಾನೆ ಮಾಡ್ತಿರ್ತ. ತಾನ. ರಾಕ್ಷಸರ ಗೊತ್ತಾಗುತ್ತೆ. ಕಚಾಯ ಇವನು ವಿದ್ಯಾ ಕಲಿಯೋಗ ಬಂದ. ಮ ಆ ವಿದ್ಯ ಗುರುಗಳು ರಾಕ್ಷಸರಿಗೆ ಹೇಳಿರ್ಲ ಅವ್ರಗೊಬ್ಬ್ರಿಗೆ ಗೊತ್ತತಿರ್ತದ. ಇನ್ ಇವನ್ ಸೇವೆ ಮಾಡಿ. ಮಾಡಿ ಮಾಡಿದ್ರೆ ಇವನಗ್ ಹ ಹೇಳತಾರೆ ಗುರುಗಳು ವಿದ್ಯೆ ನಮಗ್ ಹೇಳೋದಿಲ್ಲ ತಿವ್ರಿಂ ಇರುತ್ತೆ.
ಹಾ.
ಅವಾಗ ಏ ಮಾಡ್ತಾರ ಇವ್ರು ಎಲ್ಲಾ. ಒಂದು. ಪ್ಯಾನ್ ರೆಡಿ ಮಾಡಿ ಅವನಿಗೆ ಸಾಯಿಸ್ಬೇಕು ಮತ್ತ ಆ ತರ ಸರಿ ಅವ್ನು ನೀರ್ ತಗೊರ್ಕ್ ಹೋದಕ್ ಸಾಯಿಸ್ತಾರೆ ಬರ್ತಾರೆ ಮ ಹುಡ್ಕಾಡ್ತಾಳ ಕಚ್ಚ ಎಲ್ಲಿ ಸಿಕ್ತಿರ್ಲಾ ಅವಾಗ ಅ ಕಚಾ ಸಿಗವಲ್ಲಗ ಹುಡ್ಕಾಡ್ಕೊ್ ಬರ್ರಿ ಅವ್ನ ಈಗ ಅಂತಾರ ಸರಿ ಹೌದು ಅವ್ರಿಗೆ ಗೊತ್ತಾಗತ್ತಾ ಅವ್ರಿಗೆ ಇದು ಕಚ್ಚಾ ಸತ್ನವ್ನೆ ಅಂತ ಸತ್ತಾನ ಏನ್ ಮಾಡಕ್ ಬರ್ಲ್ಲ ಅಂತ ಇಲ್ಲ ನಿಮ್ಗ ಇದು ಸಂಜೀವನ ಮಂತ್ರ ಗೊತ್ತಿದಲ್ಲ ಅವ್ನಿಗಿ ಕಿವಿಗಿವುದಿಬದುಕಸ್ಂತಾರೆ
ಹಾ
ಮಗಳ ಮೇಲೆ ಮಮತೆ ಅದ್ಕ್ಕೆ ಮಗಳಗೋಸ್ಕರ ಬದುಕ್ಸ್ತಾರೆ ಕಿವಲೋದೆೇ ಸರಿ ಈಗ ಇಷ್ಟತ ಆಯ್ತಾ ಹ ಮತ್ತೆ ಈಗ ಕಚಕ್ ಜೀವ ಬಂತಾವ
ಹಾ
ಮತ್ತೆ ಸ್ವಲ್ಪ ಕಾಯ್ತಾನೆ ಆಮೇಲೆ ಸ್ವಲ್ಪ ದಿವ್ಸ ಮತ್ತ ನೋಡ್ತಾರ ರಾಕ್ಷಸರ ಇವನಿಗಿ ಈ ಸಲ ಈ ತರ ಸಹಿಇಡ್ಬೇಕು ವಾಪಸ್ ಮರಳಿ ಬರ್ಬಾರ್ದು ಸರಿ ಅನ್ ಕೆಷ ಈ ಸಲ ಏನ್ ಮಾಡ್ತಾರೆ ಅವನಿಗೆ ಕಡದುು ಸುಟ್ಟ ಹಾಕ್ತಾರೆ ಮತ್ತ ಮತ್ತ ಮತ್ತೆ ಮಗಳು ಬರ್ತಾಳೆ ಅಪ್ಪಾಜಿ ಮಗ ಇದು ಕಚಾ ಬಂದಲ್ಲ ಹೇಗಾದ್ರೂ ಕರ್ಕೊಂಬನ್ನಿ ಸರಿ ಈ ಸಲ ಏನ್ ಮಾಡ್ತ ಮತ್ತೆ ಗೊತ್ತಾಗತ್ತೆತ್ತೆ ಬಗಸ್ಸಂತವ್ರು ಶಕ್ತಿ ಇರುತ್ತೆ ಬಗ್ಸ್ ಬಿಡ್ತಾರೆ
ಹಾ
ಈ ಸಲ ತಲೆ ಉಳಸ್ತಾರೆ ಅಕ್ಷತ್ರರು ಶಾನೆ ಇರ್ತಾರ ಅವರು ಹುಡಿ ಮಾಯನ್ಣ ತಿನ್ನಿರ್ಲ ಅವ್ರು ಈ ಸಲ ಮಾಡ್ತಾರೆ ಅವನಿಗೆ ಕೈಹೊಡೀತಾರೆ ಪುಡಿ ಮಾಡ್ತಾರ ತೊಟ್ಟು ಪುಡಿ ಮಾಡಿ ಊಟದ್ನಯಾಗ ಬೆರೆಸ್ತಾರ
ಏನ್ ನಾ
ಯಾರ್ ಊಟದಲ್ಲಿ ಆ ಬೂದಿ ಇರ್ ಇತ್ತಲ್ಲ ಅವ್ನು ಸುಟ್ಟಿರ್ತಲ್ಲ ಆ ಬೂದಿ
ಹಾ
ಹಊಡ್ದದಲ್ಲಿ ಬರ್ತಾರೆ ಯಾರುಡ್ದದಲ್ಲಿ ಗುರುವಿನ ಹಊಡ್ದದಲ್ಲಿ
ಹಾ
ಗುರು ಅದನ್ನು ತಿಂತಾನೆ
ಹಾ
ಈಗ ಅವಳು ಬರ್ತಾಳೆ ಮಗಳು ಅಪ್ಪಾಜೆ ಕಚಾಯ ಇಲ್ಲ ಎಲ್ಲಿದ್ದಾನೆ ಕರ್ಕೊ ಮೇನೆ ಆಮೇಲೆ ಗೊತ್ ತೆ ಕಾಚ ತಂನ್ ವಟ್ಟೆಲೆ ಇದಾನೆ ಅಂಥಾ
ಹ್ಮ್
ಈಗೇಗ್ ಬದುಕಿಸಿ ನಮ್ಮ್ ನು ಹೊಟ್ಟೆಲ್ಲ ಇದಾನ ಜೀರ್ಣ ಹೋಗಬಿ ಹ ಹಿಂಗ ಇಲ್ಲ ಹೇಗ ಮಾಡ ಬದುಕ್ಸ ಈಗ ಗುರು ಹೇಳ್ ಾನೆ ಕಚಾ ಅಂದ್ರೆ ನಾನ ನಿನ್ ಹೊರಗ್ ತಗೋದಕಸ ಬದುಕಿಸ್ತೇನೆ ನೀ ಹೊರಗ್ ಬಂದ್ರೆ ಹೊಟ್ಟೆ ಶಳ್ಕೊ ಬಂದ್ ಬಿಡ್ ತಾನ
ಹೂ ಹೂ
ತರ್ಗುರುಗಳು
ಹೂ
ಆ ವಿದ್ಯೆ ಯಾರತ್ರನ ಇರ್ಲಿ ಈಗ
ಹ್ಮ್
ಅದ್ರ ಸಲಯಾಗಿ ಈಗ ನಾನ್ ನಿನ್ಗ್ ವಿದ್ಯೆ ಹೇತೇನೆ ನೀ ಹೊರಗ್ ಬಂದ್ಮೇಲೆ ನೀವ ವಾಪಸ್ ನನಗ್ ಬದುಕ್ಸ ಅಂತಾನ ಸರಿ ಅಂತ ನಿಂಗೆ ಹೇಳ್ತಾನೆ ಆಮೇಲೆ ಅವನಿಗೆ ಬದುಕಸ್ತಾನೆ ಈಗ ಗುರುಗಳು ಸಹಿತರ ವಾಪಸ್ ಅವನ ಹೊರಗಡೆ ಬಂದು ಗುರುಗಳಿಗೆಗ್ ಬದುಕ್ಸ್ತಾನೆ
ಹ್ಮ್
ಈಗ ಕಚ್ಚನ ಹತ್ರ ವಿದ್ಯಾಭತ್ತು ಅವನು ದೇವತೆಗಳ ಹತ್ರ ಹೋಗ್ಬಿಡ್ತಾನೆ
ಹ್ಮ್
ಆ ಒಂದು್ ವಿದ್ಯಾ ಕಲಿಕೋನು ಎಷ್ಟು ಶ ೋರ್ಸಿದ್ ಅಂದ್ರೆ ಮೂರ್ ನನಾಲ್ಕಕ್ ಸಲ ಸತ್ತು ಕಸಿ ಬಂದಿದ ನವು ವಾಪಸ್ ಕಲಿಯಬೇಕಕ್ಂತ ಹಾಗೆ ಒಂದ್ ಏನಾರ ಕಲಿಬೇಕತ್ತ ಅನ್ಕೊಂಡ್ರೆ ಈ ಈ ತರ ಕುೂತ್ ಕಲಿಬೇಕಲ್ಲ ಶ್ರದ್ಧೆ ಆದ್ರೆ ಆತರ ಇರ್ಬೇಕು ಮಟ್ಟೆ ಬಿಟ್ಟು ಬಿಡ್ದ ಕುಂಡರುಬೇಕ್
ಹ ಈಗಲ್ಲ ಅಷ್ಟು ಶ್ರದ್ಧೆ ಎಲ್ಲ ಇತೆಳು
ಇಲ್ಲ ಕುಂದರ್ಬೇಕು ಕುಂತ್ ಕಾಲ ತಗ ನೀಿ ಅಭಿಯಂತರ ಕೇರ್ಲಿಕ್ಕ ಅಂದ್ರ ಹಳೆ ಕೆವಳ ತಗಡ ಪ್ಲಾಸ್ಟಿಕ್ ಕೆಜಿಿಗೆ ಐವತ್ತು ಕೆಜಿಿಗೆ ನಲ್ವತ್ತು ಕೆಜಿಿಗೆ ಹತ್ತು ಕೆಜಿಿಗೆ ಹದ್ಿನೈದು ಇದೇ ಜೀವನ ನಿಂದತ್ತಲ್ಲ ಎಲ್ಲರ ನಮ್ದು ಓದ್ಲಿಲ್ಲ ಮುಗಿತು ಸ್ಮೋಕ್
ಮಷ್ಟೆ
ಮತ್ತ
ಇಲ್ಲ ಏನ್ ತಿಂದೆ ಮಧ್ಯಾಹ್ನ
ಮಧ್ಯಾಹ್ನ ಏನ ತೋಮರೆ ಹಾ ಈ ಕೆಲಸದಲ್ಲಿ ಅಂದ್ರೆ ಕಾರ್ಯದಲ್ಲಿ ಫುಲ್ ಕಾರ್ಯನಿರತವಾಗಿ ಊಟ ಮಾಡೋದೇ ನೇನ್ ಪರ್ಬಿಟ್ಟಿದ್ದೀನು ಮಚ್ಚೆ ಈಗ ಬಟ್ಟೆ ಹೊಸ ಹೋಗ್ತದೆ ನೋಡ್ಬೇಕ ಎಲ್ಲಾದ್ರೂ ಮತ
ಒಳ್ಳೆ ಕಾರ್ಯ
ಹ್ಮ್ ಹೆವಿ ನಮ್ಮ ನಾವು ಈಗ ನೋಡು ಫುಲ್ು ಕಾರ್ಯ ನಿರತ ಎಷ್ಟು ಇದು ಅಂದ್ರೆ ಇದು ಬರ್ತಿರ್ತದೆ ನಮಗ್ ಹ್ಮ್. ಬಿ ಸ ಅದ. ಅದರಲ್ಲಿ ದುಡ್ಡು ಬರುತ್ತೆ ಅಂದ್ರ ಬಹಳಷ್ಟ. ಸ ತತನ. ದುಡ್ಡಿನ ವಿಷಯದಲ್ಲಿ ಯಾರ್ಯಾದ್ರರು ಶ್ರದ್ಧೆ ತೋರ್ಸ ತೋರ್ತ.
ಹ್ಮ.
ಆದ್ರೆ ಅವ್ರಿಗೆ ಏನ್ ಗೊತ್ತಾ ಈ ಶ್ರದ್ಧೆ ಅನ್ನೋದು ಅಭ್ಯಾಸದಲ್ಲಿ ತೋರ್ಸಿದ್ರೆ ಅಭ್ಯಾಸನ ಮುಂದ್ ದುಡ್ದಾಗ ಕೊಡುತ್ತೆ ಹಂಗ ನೋಡಿದ್ರ. ಅದಕ್ಕೆ ಹೋದ್ರಲ್ಲಿ ಹರ್ತಾನೋದು. ಹ್ಮ್ ಮತ್ತೆ.
ಜಿ ಅನಲ್ಲಫಾ.
ನಮ್ಮಗ ಈಗ ನೋಡ್ಬೇಕು. ನಮಗು ಒಟ್ಟೆ ಆಸತ ಆಯ್ತ ನಾ ಆಡಿದ್ರೆ. ಆತ ಒಂದ್ ಕಡೆ ಆಗ್ಬಿಡುತ್ತ.
ಹಗೆ.
ಅದ್ ನನಗ್ ಇಷ್ಟ ಇಲ್ಲ ನಾವ್ ಹೋದ್ನ ಅಂದ್ರೆ ಮತ್ತೆ ನಾವ್ ಹೋಗೋದು ಮ್ಯಾಚ್ ಗೆಲ್ಲಿಸಕೊಡೋದು. ಆಮೇಲೆ ಅವರು ಎಲ್ಲ. ಹ್ಮ. ಮಚ ನೀ ಬೇಡ ಮಚ ಹೆಿಂಗ ಆಟ ಆಡೋಕ್ಕೆ ಬ್ದದು ಈಸ ಅದ್ರ ಸಲಂದೆ ನಾನು ಆಟದಲ್ಲಿ ಸಮಾನತೆ ಎಲ್ಲ ತನ್ಕಸನ ಹೋಗೋದೇ ಇಲ್ಲ.
ಹ್ಮ ಹಾ.
ಹ್ಮ್. ಮತ.
ಳು.
ನಮ್ದು ಏನಲ್ಲಾ ನಮ್ಗೂ ಈಗ ಹೊಟ್ಟೆ ಹೊಸ ಆಗ್ತದ ಹೊಂಟಿನೇ.
ಹಾ ಸರಿ ಸರಿ.